ಹಲೋ
ಹಾಂ ಹಲೋ ರೀ
ಹಾ ಆರಾಮದಿರಿ
ಹಾ ಆರಾಮದೇ ನೋಡ್ರಿ ನೀವ್ರಿ
ನಾವು ಅದಾವ್ರಿ ಆರಾಮ್ ಅದವ್ರೀ
ಹುನ್ರಿ
ನಿಮ್ಗ ಒಂದ್ ವಿಷಯ ಕೇಳುದಿತ್ರಿ ಅದಕ್ ಕಾಲ್ ಮಾಡಿದ್ವಿ.
ಹಾ ಕೇಳ್ರಿ ಏನಾದ.
ಅಂದ್ರೆ ನಮ್ಮ ಮಾವಾರಿಗೆ ಸ್ವಲ್ಪ ಕಣ್ಣು ಕಾಣುವಲ್ಲೂರಿ.
ಹಾ
ಅವ್ರಿಗೆ ಪರಿಬಂದ್ತಿ ಏನ ಮತ್ತ ನಿಮ್ಮಲೆನ ಆಪ್ರಷನ್ ಅದುಂ ಮಾಡಿಸ್ತೀರಿ ಅಂತ ಇದಕ್ ಕಳಸ್ತೀರಿ ಅಂತ ಹೇಳಿದ್ರ ನಮ್ಗ.
ಹ್ಮ್
ಅದರ ಸಂಬಂಧ ನಿಮ್ಗ ಕೇಳಿದ್ರಾತಂತ ಹೇಳಿ ಹಚ್ಚಿನಿ.
ಇಲ್ಲೇ ಬುಧವಾರ್ಕೊಮೇ ಕಣ್ಣಿನ್ ಡಾಕ್ಟರ್ ಬರ್ತಾರೀ.
ಹಾಂದ್.
ಇಲ್ಲೇ ನಮ್ಮ ಸರ್ಕಾರದವ್ಕನ್ಯಾಗ ಅವ್ರು ಚೆಕ್ ಮಾಡ್ತಾರ ಪರಿ ಬಂದತ್ತು ಏನ್ ತಲೆ ನೋವಿ. ಏ ಏನಾರ ಕಣ್ಣಿನ್ ದೋಷ ತ ಏನ್ ಅನ್ನೋದು ಅವ್ರು ಚೆಕ್ ಮಾಡ್ ಕ್ಯಾಸ.
ಹ್ಮ ರಿ
ಪರಿ ಬಂದಿದ್ರ ಇದನ್ ಹೇಳ್ತಾರ ಅಪರ್ಷನ್ ಹೇಳ್ತಾರ ಇಲ್ಲಾಂದ್ರ ತಲೆ ನೋವು ಹೆಂಗ್ ರ ಏನ ತೊಂದ್ರಿದ್ರ ಅವ್ರ ಚಸ್ಮಾ ಕೊಡ್ತಾರ.
ಹಾ ನ್ರಿ
ಹಿಂಗಾಗಿ ಕ್ಯಾಂಪ್ ಅದು ಇದ್ದಾಗ ಶಿವಮೊಗ್ಗದ್ದ ಗಾಡಿನೂ ಬರತತ್ರಿ.
ಹಾನ್ರಿ
ಎಮ್ ಸಿ ಸ್ವಿನ್ಯಾಗುನು ಮಾಡ್ತಾರ.
ಹನ್
ಇವರು ಗೊಂದಾಲ್ ಮಟ್ಟದವರುನು ಮತ್ತೆ ಒಂದು ತಿಂಗ್ಳಿಗ್ ಒಂದೊಂದ್ಸತಿ ಹಾ ಶಿವಮೊಗ್ಗದಂತ್ರಮ್ಮ ಶಂಕರ ಅಂತ ಹೇಳಿ ಇದ್ರತ್ರ ಬರಕೇ ಬಂದ್ ಒಂದು ಇದನ್ ಮಾಡ್ತಾರೆ ಸೆಲೆಕ್ಟ್ ಮಾಡ್ತಾರೆ ಫಸ್ಟ್ ಪೇಪರ್ ನ್ನೆಲ್ಲ ಚೆಕ್ ಮಾಡಿ ತಂದ್ರೆ
ಹುನ್ರಿ
ಅವ್ರ ಇಷ್ಟುರುಗೆ ಆಧಾರ್ ಕಾರ್ಡು ಅವ್ರಗೆ ಏನೇನ್ ಬೇಕಲ್ಲ ವ್ಯವಸ್ಥೆ ಮೂರ್ ದಿನ ಇಟ್ಕೊಂತಾರ ಅವ್ರಲ್ಲಿ.
ಹ್ಮ ಈ ಶಿವಮೊಗ್ಗದಾಗ್ರೀ.
ಹೊಲ ಮೂರ್ ಎಣ್ಣೆ ಇಟ್ಕೊಂಡು
ಹೂನ್ರಿ
ಆ ಪುರುಷನದು ಮಾಡ್ ಕೆಲ್ಸ ಕಳಸ್ತಾರ ಅವರು. ಮತ್ತ್ ಇಲ್ಲಿ ಎಲಿಂತ್ರ ಹತ್ ಹಸ್ಕೊಂಡ್ ಕರ್ಕೊಂಡು ಹೋಗಿರ್ತಾರಲ್ಲ ಅಲ್ಲೇ ಬಂದು ಬಿಟ್
ಹೌದ್ರಿ ಮೂರ್ ದಿನ ಒಟ್ಟು ಹೋಗಬೇಕರಿ ಅವ್ರ ಜೊತೆಗೆ ಹೋಗ್ಬೇಕೇನು ಅವ್ರು.
ಹಂಗೇನಿಲ್ಲ ಹಂಗ ಹಂಗ ವಯಸ್ಸ ಬಾಳ ಆಗಿದ್ರ ಅವ್ರಿಗೆ ಅಡ್ಡಡ ಬರೋದಿಲ್ಲ ಅಂದ್ರ ಜೊತಿಗ್ ಒಬ್ಬರನ್ನ ಕರ್ಕೊಂಡ ಹೋಕಾರಿ ಮತಿಲ್ಲ ತಮ್ಮ ತಾವ ಅಡ್ಡಡ್ ತಾವು ಮಾಡ್ಕೋತಾರ ಅನ್ನೋಂಗಿದ್ರೆ ಅವ್ರೊಬ್ಬರೇ ಹೋಗಬಹುದು
ಹಾ ಅಷ್ಟೇನ್ ಇದು ಮಿಡಲ್ ಏಜ್ ಐತ್ರಿ ಅರವತ್ತೈದ್ ವಯಸ್ಸು ಐತ್. ತ್ಯ ತಮ್ಮ್ ತಾವ್ ಮಾಡ್ಕೊತಾರ್ರಿ
ಹೋಗಬೋದ್ರಿ
ಹಾ ಮತ್ತು ಅದು ಕಣ್ಣಿನ ಆಪ್ರೇಷನ್ ಮಾಡಿ. ಅವ್ರಿಗೆ ಮತ್ ಜೊತೆಗೆ ಯಾರು ಹಿಂಗ್ ಬೇಕಾಗುದಿಲ್ ರಿ ಎಲ್ಲ ವ್ಯವಸ್ಥಾ ಅವರ ಮಾಡ್
ಅವ್ರ ಸಿಸ್ಟರ್ ಎಲ್ಲಾ ಡಾಕ್ಟರ್ಸ್ ಎಲ್ಲಾ ಅಲ್ಲಿ ದವಾಖಾನೆಗೆ ಎಲ್ಲಾ ಇದ ಇರ್ತತ್ ರೀ ಅಲ್ಲಿ ಎಲ್ಲಾ ಇದನ್ ಮಾಡ್ ತಲವ್ ಮಾಡ್ ಕೆಸ ಇಲ್ಲಿ ನಮ್ ಹೆಬ್ಬಳಿಗ್ ಬಂದಿದ ಅವ್ರುಫೋನ್ ಹಚ್ತಾರ ಫೋನ್ ನಂಬರ್ ಇಸ್ಕೊಂಡಿರ್ತಾರ ಅವ್ರು. ಅವರು ಮನೆ ಒಳಗ್ ಯಾಪ್, ಒಬ್ಬ್ರದ ಇಷ್ ಕೋಂದ್ ಕ್ಯಾಶ್ ಅವ್ರಿಗೆ ಫೋನ್ ಹಚ್ತಾರೆ ಅಲ್ಲಿ ಬಂದ ನಿಂದ್ರಿ ಮತ್ತ ಆಪರೇಷನ್ ಮಾಡ್ ಕರ್ಕೊಂಡು ಬರಕತ್ತಿ ಅಂತನಿ ಅವ್ರಷ್ಟ್ರಾಗ ಬಂದ್ ನಿಂತಿರ್. ಅವರೆ ಬಂದ ಕರ್ಕೊಂಡ್ ಹೋಗ್ತಾರ್ ರೀ ಅವರ ಒಂದು ಕರೆ ಚಸ್ಮಾ ಕೊಟ್ಟಿರ್ತಾರ ಇವ್ರ್ ಹಾಕೊಂಡಿರ್ತಾರ ಮತ್ ತ್ತೊಂದ್ ಎಂಟು ದಿನಾನ ಒಂದ್ ಹದ್ನೈದ ದಿನ ಆಗಿಂದ ಒಂದ್ಸತ ಇಲ್ಲೇ ಚೆಕ್ಅಪ್ಪಿಗ್ ಬರ್ತಾರ್ ಅವ್ರು ಮತ್ತೊಂದ್ ತಪಾಸಣೆ ಮಾಡಾಕ
ಅವ್ರ ಇಲ್ಲಿ ಬರ್ತಾರೇನ್ರೀ ಏನ್ ಮತ್ ನಾವ ಹೋಬಕ್ ರೀ ಹ್ಹ್ ಹಾ ಹಾ
ಓ ಚೆಕ್ ಮಾಡ್ಕೇಸ ಮತ್ತೊಂದು ಡೈಲಿ ಕಸ್ ಮಾಪಕ ಹೇಳಿ ಈಗನ ಮಾಡಿರತ್ತಾರ್
ಹಾ ಅದ ನೀವು ಆಪ್ರೆಶ್ ಶನ್ ಅಂದ್ರೆ ಎಲ್ಲಾ ಈಗ ಲೆನ್ಸ್ ಅಂತೇಳಿ ಬಂದಾವಲ್ರೀ ಅವೂ ಲೆನ್ಸ್ ಹಾಕ್ತರ ಏನ ಅದು ಕಟ್ ಮಾಡಿ ಏನ್ ಆಪರೇಷನ್ ಮಾಡ್ತಾರೀ ಅವರು ಅಲ್ಲಿ ಶಿಮೊಗ್ಗದಾಗ್ರೀ
ಅವ್ರ್ ದೂ ಅಲ್ಲಿದು ಸಿಚುಯೇಶನ್ ನೋಡ್ತಾರ್ರಿ ಅವ್ರ್ ದೂ ಕಣ್ ಆಪ್ ಪುರ್ಷನ್ನಾ ಪದೆ ಪದೆ ಇದ್ರ ಅದನ್ನ ಕಟ್ ಮಾ ಇದುನ್ನಾ ಹೊಲಿಗೆ ಹಾಕಿದ್ದ ಇದ್ರ ಅದನ್ ಮಾಡ್ತಾರ ಇಲ್ಲ ಅವ್ರಿಗೆ ಲೆನ್ಸ್ ಹಾಕ್ ಸ್ ಅದ್ರಲ್ಲಿ ಲೆನ್ಸ್ ಹಾಕಿ ಕಳ್ಸ್
ಹಾ ಹಾ ಹಾನ್ ರಿ
ಟು ಅಂದ್ರಂದ್ ನೀವೂ ಹದ್ನೆಂಟ್ ಸಾವ್ರ ಇಪ್ಪತ್ತೈದ್ ಸಾವ್ರ ನಲ್ವತ್ತೈದ್ ಸಾವ್ರ ಹಿಂಗೆಲ್ಲ ಇದಿರ್ತಾರ್ರಿ ಇವು ಎಷ್ಟೆಷ್ಟ್ ವರ್ಸ್ ನಿಮಿಗ್ ಬಾಳಿಕ್. ಇ ಬೇಕಲ್ಲ ಆ ಟೈಪ್ ಎಲ್ಲ ಇರ್ತವು ನೀವು ಪ್ರಾವೇಟ್ ಹೋದ್ರ ಹಾ ಟೈಪ್ ಇರ್ತಾವ್ ಇದು ಗೋರ್ಮೆಂಟ್ ಅಲ್ರಿ ಏನ್ ಒಂದ್ ರೂಪಾಯಿ ತಗೋದಿಲ್ಲ ಏನಿಲ್ಲ ಎಲ್ಲಾ ಚಲೋ ಮಾಡಿ ಕಳ್ಸ್ತಾರ್ ಹ್ಮ್ ಹಂಗೇನಿಲ್ಲ ನೋಡ್ರಿ ಈ ಸತಿ ತಿ ಇತ್ತಂದ್ರ ಬೇಕಾರ ಇದನ್ ಹೇಳ್ತಿವ್ರಿ ಅವ್ರು ತರಾ ಹಂಗಿದ್ರೆ ಹೇಳ್ ತಿವ್ ಕಳಿಸ್ಕೊಡ್ರಿ ಮಾಡಸ್ಕೋಳ್ರಿ.
ಹ್ಮ ಹ್ಮ್ ಹ್ಮೀ
ಕೊಲ್ರ ಮತ್ತೊಂದು ಎರಡು ತಿಂಗಳ ಬಿಟ್ಟಿದಂದು ಮತ್ತ ಹೇತಾರ ರೀ ಅವರು. ಅವಾಗ ಒಂದ್ ಕಾಣ್ಬೇಕು. ಕರವೇ ಕರ್ ಮಾಡಸ್ಕೋಲ್ ರೋಡ್
ಹಾ ಹನ್ ಅದಾರೀ ನಿಮ ಹಾ ಅದ್ಕ ನಿಮ್ ಕೇಳಿ ವಿಚಾರ ಅವ್ರ ಶುಗರ್ ಒಂದ್ ಐತ್ ಅವ್ರಿಗೆ. ಅದ್ಕ ಶುಗರ್ ಇದ್ರುನು ಮತ್ತ ಮಾಡ ಬಿ ಪಿ ಶುಗರ್ ಐತ್ರಿ. ಮತ್ತೆ ಬಿ ಪಿ ಶುಗರ್ ಇದ ಅದ್ದಕ್ಕ ಮತ್ ಮಾಡ ಇದು ಹೊಲಗಿಲಿ ಆಪ್ರೇಷನ್ ಮಾಡ್ತಾರೋ ಏನ್ ಲೆನ್ಸ್ ಹಾಕ್ತಾರೋ ಅಂತ ಹೇಳಿ ಹಿಂಗ್ರ ಸ
ಇಲ್ಲ ಮದ್ಲಕ್ಕ ಈಗ ನೀವು ಏನ ಇಲ್ಲಿ ಬುಧವಾರ ಬಂದಿರ್ತಿರ್ಲ ಅವಾಗ ಎಲ್ಲಾ ಟೆಸ್ಟ್ ಮಾಡ್ತಾರೀ ಅವ್ರು.
ಹಾ ಹಾ
ಮಾಡರಂದ್ರ ಬಿ ಪಿ ಶುಗರ್ ಆಯ್ತಂದ್ರ ಅವ್ರಿಗೆ. ಕುಳಗ್ಗೋದ ಕೊಟ್ಟ ಕಂಟ್ರೋಲ್ ಮಾಡಕ್ ಅಡ್ಕ ಒಂದ ತಿಂಗಳು ಬಿಡ್ತಾರೀ ಅವು.
ಹ್ಮ ಹ್ಮ್ ಹ್ಮನ್ ರೀ
ಅ ಎಲ್ಲ ಕಂಟ್ರೋಲ್ ಬಂದತ್ ಪಾ ಈಗ ಅರಾಮ ಅದಾರ್ ಇವ್ ಮಾಡಸ್ಕೋಕ್ರ ಅದ ಅಂದ್ರ ಅವ್ರ ಕರ್ಕೊಂಡ್ ಹೋಗಿ ಮಾಡ್ಕೊ ಬರ್ತಾರ.
ಹಾ ಹಾ ಹಾ
ತೆ ಇಲ್ಲ ಬಿಪಿ ಸಗರ್ ಇದ್ರುನು ಮಾಡ್ತಾರ
ಹ್ಮ್ ಹ್ಮ್ ಅದ್ಕ ಬಿಪಿ ಒಂದ್ ಹೆದ್ರಕಿತ್ರಿಪಾ ಬಿ ಪಿ ಶುಗರ್ದ. ಮತ್ತ ಮತ್ತ ಅದನ್ನು ಕೇಳ್ಕೊಂಡು ಇದು ಮಾಡ್ಸಿದ್ರ ಆತಂತ ಹೇಳಿ. ಗೋರ್ಮೆಂಟ್ ಇಂದ ಇಷ್ಟ ಎಲ್ಲ ಫೆಸಿಲಿಟಿ ಸಿಗಾತೈತಿ. ಮತ್ತ ಯಾಕ ಪ್ರಾವೇಟ್ ಹೋಗ್ಬೇಕು ಅಂತ ಹೇಳಿ
ಬೇಡಿ ಪ್ರೈವಟ್ ಹೋಗಿ ಸುಮಾರ ರೊಕ್ಕ ಕಕೋತಿರಿ. ನೀವು ಇಲ್ಲೇ ಬರ್ರಿ ಬಂದ್ ಕೆಸ ಮಾಡಸ್ಕೊಂಡ್ ಇದನ್ ಮಾಡ್ರಿ ಹೋಗ್ರಿ. ಇವ್ರರೇನು ಒಂದ್ ರೂಪಾಯಿ ಯಾದುಕ್ಕು ತಗೋಬಂದರಿ ಪ್ರಿ ಮಾಡಿಸಿ ಅವರ ಎಲ್ಲ ಎಲ್ಲ ನಾಷ್ಟ ಊಟ ಅವರ ಬಸ್ ಚಾರ್ಜ್ ಇಂದ ಎಲ್ಲ ಎಲ್ಲಾ ಅವರ ಖರ್ಚ ನೋಡ್ಕೊಂಡ್ ಅಪರ್ಷನ ಮಾಡಿಸಿ. ಬಿಠಹೊಕ್ಕರಿ ಸುಮ್ಮನೆ ಯಾಕಕ್ ನೀವು ಅಲ್ಲಿ ರೊಕ್ಕ ಹೊರ ಹಕೋತೀರಿ ಈಗ ಏನ ಇಲ್ಪಾ ಇವತ್ ಬ್ಯಾಳಂದ. ಬರೇ ಒಂದ್ ಸಾದ ಲೆಂತ್ಸ್ ಹಾಕ್ಸಕ್ ಹದ್ನೆಂಟ ಸಾವಿರ ಫಸ್ಟ್ ಹೇಳ್ತಾರ ರೀ ಅವರ
ಹ್ಮ್ ಹೌದ್ ಬಿಡ್ರಿ ನಾವು ಕೇಳ ಬಂದಿವಿ ಅದರ ಸಂಬಂಧ ಈಗ ನಮ್ಗ ಗೂ ನಮ್ಮನ್ಯಾರ ಒಬ್ರ ದುಡಿಯವ್ರಿ ಅಂತಾದ್ರಾಗ ಮತ್ ಇಷ್ಟ್ ಖರ್ಚಿಂದ ರೊಕ್ಕ ಮಾಡಿ ನಾವ್ ಹಾಕ್ಸುದ ಅಂದ್ರ ಮತ್ ನಮ್ಗೂ ಸ್ವಲ್ಪ್ ತ್ರಾಸ್ ಅಕೇತ್ರಿ ಅದಕ್ಕ ಈ ಇದ ಗೌರ್ಮೆಂಟ್ ಪೇಮೆಂಟ್ ಚಲೋ ಐತಿ ಗೋರ್ಮೆಂಟ್ನ್ಯಾಗು ಚಲೋ ಹಾಕ್ತಾರ ಅಂತ ಹೇಳಿ ಅಂದ್ರಿ ಮತ್ತ ಅಲ್ಲಿ ಹೋಗುದ ನಿಮ್ಮಲ್ಲಿ ಬಂದ್ರ ಆತ ಅಂತತ್ ಹೇಳಿ ಅನ್ಕೊಂಡಿವ್ರಿ
ಹ್ಮ್ ಅಷ್ಟ ಮಾಡ್ರಿ ನೀವ್ ಸುಮನ ರೊಕ್ಕ ಹಾಕಕ್ ಹೊಗಬ್ಯಾಡ್ರಿ. ಯಾಕೆ ರೊಕ್ಕ ಹಾಕಿ ಹಾಳಕರಿ ಕ ಸುಮನ್ ಬಂದಿಂದ ಅವ್ರಿಗೆ ಚಲೋ ನಂಗೆ ಅವರು ಏನೇನ್ ಹೇರ್ತಾರಲ್ಲ ಊಟದ್ ಬಗ್ಗೆ ಅವ್ರ ಏನೆನ ಪತ್ತೆ ಹೇಳಿರತಿರಲ್ಲ ಆ ಟೈಪ್ ಅವ್ರಿಗೆಲ್ಲಾ ನೀವ್ ಮಾಡಿಬಿಟ್ರಿ ಅಂದ್ರ ಅವ್ರರಿಗೆ ಚಂದಗ ಕಣ ಕಂಡ ಬಿಡ್ತ ಸಾರೀ ಅವರು ಬಂದಿದ್ದ ನೀವು ಹೊರಗ ಅಡ್ಡಯಡಕ್ ಹ ಬಿಡ್ಗು ಟಿವಿ ನೋಡಾಕ್ ಬಿಡುದ ಇಂತಥವೆಲ್ಲಾ ನೀವು ಮಾಡ್ಬಾರ್ದು ಅವರು ಒಂದ್ ಸ್ವಲ್ಪ ಇದನ್ ಮಾಡ್ತಾರೆ ಹೊಬೇಕ್ರೀ ತಮ್ ಫಿಗರದ ಆರೋಗ್ಯದ ಬಗ್ಗೆ ಕೇರ್ ಮಾಡ್ಕೋಬೇಕ. ಅವರು ನೀವು ಮನಾಗ್ದವರು. ಮಾಡ್ಬೇಕ.
ಹ್ಮ್
ಆಾಡಗಳ ಗ್ರಾಮಾಮಕ್ಕಳ
ಮತ್ತ ಕೇಳಿದ್ರ ಆತ ಅಂತ ಹೇಳಿ ಇದು ಮಾಡಿದೀವ್ರೀ ಮತ್ತದ ಏನಂದ್ರಿ, ತಿಂಗಳಗ್ ಒಮ್ಮೆ ಬರ್ದತೆೇನ್ರೀ, ಏನದು ಹಿಂಗ ತಿಂಗ್ಳ ಎರಡ್ ಮೂರ್ ಕ್ಯಾಂಪ್ ಅದು ಇರ್ತಿ ತಾವ್ರಿ ಅವರು
ಜ ಇವರು ಮಾಡಸ್ಕೋರು ಬಾಳಷ್ಟ ಮಂದಿ ಆದ್ರಂದ್ರ
ಹಂದು
ಹದ್ನೈದ ದಿನಕ್ಕೆ ಹೋಗ್ಬಿಟ್ಟರ್ತಾರ ಮತ್ತ ಈಗಿಷ್ಟ ಅವ್ರಿಗೆ ಒಂದ್ ಗಾಡಿ ಹಿಡಿ ಅಷ್ಟ್ ಮಂದಿ ಆದ್ರ
ಹೂನ್ ರೀ
ಅಮ್ಮಿ ಇಟ್ ಕೊಂಡಿರ್ತಾರ. ಒಟ್ಟಂಗ ಕ್ಯಾಂಪ್ ಕ್ಯಾಂಪ್ ಅಂತೂ ಒಂದಲ್ ಮಾಡ್ದವ್ ಇಟರ್ ಇಟ್ಟಿರ್ತಾರೀ.
ಹಾ ಹಾ ಹಾ
ಸತ್ತತನು ಹಂಗ ನೀವು ಬಾಳ ಅರ್ಜೆಂಟ್ ಮತ್ತ ನಾವ್ ಮಾಡ್ಸಬೇಕಪ್ಪ ಈಗ ಎಲ್ಲ ಇ ಬೇಕಂದ್ರೆ ಸ್ವೀಲು ಕೆೇಮ್ಸಿ ಒಳಗು ಮಾಡ್ತಾರ.
ಅಲ್ಲಿ ಮತ್ತ ಅಲ್ಲಿ ಫ್ರೀ ಐತ್ರಿ ಮತ್ತ ಇದು ಎಲ್ಲಾ ಚಲೋ ಐತ್ ಫೆಸಿಲಿಟಿ ಅದು ಎಲ್ಲ ರೀ ಹ್ಮ್
ಸಿಯ ನಂಗಗೆ ರ ಕೆಮ ಚದು ಬೇಕಾದಂಗ ಡಿಲಿವರಿ ಆ ಮತ್ತೆ ಕಣ್ಣ ನ ಆಪೋಷಣ ಆತು. ಗರ್ಪ್ಪ ಶುದ್ದು ಮ ಯಾವದ ಒಂದ್ ಬೇಕಾದಾಗ್ಲಿ ಎಲ್ಲಸ್ ವ್ಯಸ ಸೇಮ್ ಎಸ್ಡಿ ಎಮ್ ದವಾಖಾನೆ ಹೆಂಗ ಆಗೇತ್ ಅದು. ಅದ ಏನು ಒಂದ ರೂಪಾಯ ಯಾರು ಒಂದ ರೂಪಾಯ ಪತ್ಕದು ಮತ್ತ
ಇತತ್ರಿಪಾ ವಯಸ್ಸಾದವ್ರ ನ ಕರ್ಕೊಂಡ್ ಕುಂದರುದು ಒಂದ್ ಜಡಾರಿ ಹಂಗಾಗಿ ಅದಕ್ ಸ್ವಲ್ಪ ಅಲ್ಲಿ ಇದು ಮಾಡ್ತೇದ್ರಿ ಹೂಗಾಕ ಸ್ವಲ್ಪ ಹಿಂದ ಮುಂದಕ್ಕ. ಕತಾರೆ
ಈಗ ಮತ್ ಜನ ನೋಡ್ರಿ ಪ್ರೀ ಅಂದ್ ಗುಡ್ಲಕ್ಕ ಮತ್ ಜನ ಜಾಸ್ತಿ ಬರೋರ್ರರಿ. ನೀ ಗಾಯ ಮತ್ತ ಮೊಂದ್ ಸ್ವಲ್ ಪಾಳಿ ನಾವವು ಸಮಾಧಾನ ತಗೊಂಡು ಪಾಳೆ ಹಚ್ಚಿ ತೋರ್ಸ್ಕೊಂಡ್ ಬಂದ್ರ. ಎಲ್ಲಾ ನಿಧಾನವಾಗಿ ಹಾಕತ್ತರಿ. ಚಲೋ ನ ಹಾಕತಿ.
ಹಾ
ಮುಂದ್ ನಿನ್ ಮುಂದ್ ಅಂತ ಪಾಳೆದಾಗ ಗದ್ಲ ಮಾಡಾಕತ್ರ ಅಂದ್ರ ಅವ್ರಿಗೆ ಚೆಕ್ ಮಾಡೋರ್ಗೆ ಅವ್ರಾಗ್ ತೊಂದ್ರಿ ನಿಮಗೂ ತೊಂದ್ರಿ ಎಲ್ಲಾ .
ಹ್ಮ್ ಹ್ಮ್ ಹ್ಮ್ ಹೌದ್ ಬಿಡ್ರಿ ಪಾಳೆ ಬಾಳ ಇರ್ತತ ಫ್ರೀ ಅನ್ಬಿಟ್ಟ. ಕುಡ್ಲೆ ಮತ್ ಎಲ್ಲಾರೂ ನಮ್ಮಂಗ ವಿಚಾರ ಮಾಡೋವ್ರೀ ಅವ್ರು .
ಅದಕ ಕೇಳಿನಿ ರೀ ನಾನ ನಿಮ್ಮನ.
ನೋಡ್ರಿ ನಿಮಗೆ ಅನುಕೂಲ ಆದ್ರೆ ಹೋಗ್ರಿ ಮತ್ತ ಅನುಕೂಲನಾಗ್ . ಆಗ್ಲಿಲ್ಲ ಅಂದ್ರ ಇಲ್ಲಿ ನಾವು ಕ್ಯಾಂಪ್ ಇದ್ದಾಗಬೇಕಾದ್ರ ಹೇಳ್ತೇವಿ. ಇಲ್ಲಿ ಬಂದ್ಬೇಕ್. ಕರ್ ಮಾಡ್ಸ್ಕೊಂಡ್ ಹೋಗು
ಅದಾ ರೀ ನೀವು ಕ್ಯಾಂಪ್ ಇದ್ದಾಗ ನಮಗ್ ಒಂದ್ ಇಟ್ಟು ಹೇಳ್ಬಿಡ್ರೀ. ಫೋನ್ ಮಾಡಿ ಹೇಳ್ರಿ ನಾವು ಬರ್ತೇವೆ. ಬರ್ ಮುಂದೆ ಏನೇನ್ ತರ್ಬೇಕು ಏನೇನ್ ಇಲ್ಲ ಅದ್ನ್ ಒಂದ್ ಇಟ್ಟ ಹೇಳ್ರಲ್ಲಾ.
ಅದು ಒಬ್ಬರ್ದು ರೇಷನ್ ಕಾರ್ಡ್ ಇತತಿ ಮತ್ತ ಒಂದ್ ರೇಷನ್ ಕಾರ್ಡ್ ಜೆರಾಕ್ಸ್ ಒಂದ್ ಆಧಾರ್ ಕಾರ್ಡ್ ಜೆರಾಕ್ಸ್ ಒಂದ್ ಫೋಟೋ ಇವನ್. ಇಲ್ಲ ನೀವು ಮುಯ್ ತಗೋಂಡ್ ಬರ್ಬೇಕು ಒಂದ್ ಜೋಡಿ ಅರಿಬೆ ತಗೋಂಡ್ ಬರ್ಬೇಕು. ಓ ಉಳ್ಕಿದ್ದೆಲ್ಲಾ. ಇದನ್ ಮಾಡ್ತಾರೀ. ಫೋನ್ ನಂಬರ್ ಮಾತ್ರ ಕಡ್ಡಾಯ. ತರಬೇಕು ಯಾಕಂದ್ರ ಅವ್ರನ್ನ ಹತ್ತಸ್ಕೊಂಡ್ ಹೋಗುವಾಗ ಫೋನ್ ಹಚ್ಚಿ ಅವ್ರನ್ನ ಕರ್ಕೊಂಡ್ ಹೋಕ್ತಾರ ಆಮೇಲೆ ಬಂದ್ ಬಿಟ್ಟಾ ಬಿಡುವಾಗ ಬೇಕಲ್ರೀ ನೀವು
ಹೌದ್ ಹೌದ್ರಿ
ಹಿಂಗಾಗಿ ಫೋನ್ ನಂಬರ್ ಮಾತ್ರಾ ಮೇನ್ ಬೇಕರೀ.
ಹಾ ಹಾ ಅಂಗಾರೆ ಅವ್ರಗೀಗು ಆಪರೇಷನ್ ಮಾಡ್ಸ್ಕೊನಕ್ ಹೊಕರಲ್ರೀ ಅವ್ರಿಗೇನ್ ಫೋನ್ ಅದು ಕೊಡುದ್ ಬ್ಯಾಡ.
ಅವ್ರಗೇನ್ ಬ್ಯಾಡ್ರಿ ಹಂಗೇನ್ ಇಲ್ಲ ಇರಂಗಿಲ್ಲಾ ಈಗ ಒಬ್ಬೊಬ್ರು ನಾವ್. ನಾವೇ ಇಲ್ಲಾ ನಮಗ್ ಬೇಕಾ ಯೂಸ್ ಮಾಡ್ತೇವ್ ನಾವು ನಮ್ ಫೋನ್ ಬೇಕಾ ಅನ್ನೋರು ಇರ್ತಾರೀ ಅಂತವ್ರು ಒಯ್ಬೊದು. ಹ ಮತ್ತೆ ಇಲ್ಲಿ ಪಾ ಈಗ ಒಬ್ಬೊಬ್ರು ಮುದುಕ್. ಇರ್ತಾರ್ ರೀ ಯಾರು ಫೋನ್ ಯೂಸ್ ಮಾಡ್ಲೋರ್ ಇರ್ತಾರು ಅಂತವ್ರಿಗೆ ಬಾಜು ಬಾಜು ಇರ್ತಾರಲ್ಲಾ ದವಾಖಾನಿ ಅವ್ರೆ ನಂಬರ್ ಕೊಟ್ಟಿರ್. ತ್ತರ್ ನಿಮಗ್ ಏನಾರ ಹಂಗ್ ಏನಾರ ಕೇಳ್ಬೇಕು ಹೇಳ್ಬೇಕು ಎಂತಥವ ಕೊಡ್ರಿ ಫೋನ್ ಅಂದ್ರ ನೀ ಹಚ್ಚಿದ್ರ ಅಂದ್ರ ಅವ್ರ ಕೊಡ್ತಾರೀ
ಹಾ ಹಾ ಹಾ
ಅಲ
ಹಾ ಹನ್ ರೀ ಹ್ಮ್ ಹ್ಮ್ ಅದ ಹ್ಮ್ ಅದಕ್ಕೆ ನೀವು ಇಷ್ಟೆಲ್ಲ ಮಾಹಿತಿ ಕೊಟ್ಟ್ರರಿ ನಮ್ಗೂ ಚಲ ಆಯತ್ ಇಲ್ಲಾಂದ್ರ ನಾವು ಈಗ ಪ್ರೈವೇಟಿಗೆ ಹೋಗಿ ಸುಳ ರೊಕ್ಕ ನಮ್ಗೆ ಆಗೋದಲ್ರಿ ಅಷ್ಟ ಕುಂದ ಎಲ್ಲ ಕೊಡಕ್ಕೆ ಅದ್ಕ ಗೋರ್ಮೆಂಟ್ಂದ ಇಷ್ಟ ಎಲ್ಲ ಫೆಸಿಲಿಟಿಐತಿ ನಾವು ಸ್ವಲ್ಪ ತಗೋಣೋ ಫೆಸಿಲಿಟಿ ಅಂತ ಹೇಳಿ ನಿಮ್ಗೂ ಕಾಲ್ ಮಾಡಿ ಹಚ್ಚಿದ್ವಿರ್ಪಾ
ಛಲೋ ಆತ್ ಬಿಡ್ರಿ ಹೆಚ್ಚಿದ್ ಮಾಹಿತಿ ತಗೊಂಡಿದ್ದು ಛಲೋ ಆತು ನೀವ್ ಅಷ್ಟ ಅಲ್ಲೇ ಮಾಡಿಸ ಛಲೋ ಅಕತಿ ಏನಾರ ಹಂಗಿದ್ರು ಕೇಳ್ರಿ ಇವತ್ ರ್ನಾವಲ್ಲ
ಹ್ಮ್ ಹ್ಮ್ ಅದ್ ಬಿಡ್ರಿಪಾ ನೀವ ಒಂದ್ ಆಶೆ ಆಗಿವ ನಮ್ಗ ಚಛಲೋ ಆಗೇತ್ರಿಪಾ ಎಲ್ಲಾ ಮಾಹಿತಿ ಕೊಡ್ತಿವ್ರರಿ ಎಲ್ಲಾ ತರದಿಂದ ಹೆಲ್ಪ್ ಆಕೇತ್ರಿ ನಮ್ಗ ಚಲೋ ಇದಾಗಿ ಕಿದ್ರರಿ ನೀವು ಇಲ್ಲ ಅಂದ್ರ ನಾವ ದವಾಖಾನೆ ಹೋಗಿ ಇಷ್ಟೆಲ್ಲಾ ಮಹತಿ ಅವರು. ಎಲ್ಲಿ ಕೊಡ್ತಾರೀ ನಮ್ಗ ಸಿಸ್ಟರ್ ಡಾಕ್ಟರ್
ಅವ ಒಬ್ಬ್ರ ಇಬ್ಬ್ರ ಇರುದಿಲ್ಲಲ್ಲ. ಅವ್ರಿಗೆ ನಮಗೆ ಒಂದ್ ಸಾವಿರ ಜನ ಸಂಕ್ಯರ್ತತಿ ನಾವೆಲ್ಲಾರಿಗಿ ಜವಾಬ್ದರಿ ತಗೊಂಡು ನಾವು ಎಲ್ಲ ಕೆಲಸ ಮಾಡೋದ ಗತೆ ಅದ ಹೆಂಗಂದ್ರೆ ಡಾಕ್ಟರ್ ಸಿಸ್ಟರ್ ಗೆ ಒಂದ್ಸ ಸಮುದ್ರದ್ದಂಗ್ ಹ ಒಬ್ಬರ್ಗ ರೊಬ್ಬರ್ ಬರೋ್ರೆ ಅವ್ರಿಗೆಲ್ಲ ಅಷ್ಟೆಲ್ಲ ಪಾಪ ಎಲ್ಲ ಹೇಳ್ಕೋತ ಕುಂತ್ತ್ರ ಪೇಶಂಟ್ ಯಾವಾಗ ಚೆಕ್ ಮಾಡ್ಬೇಕು ಅವರು. ಇದನ್ ಯಾವ ನೋಡ್ಬೇಕು? ಹಗ ಸಮಸ್ಯೆ ಆಗ ಅ ಸಾವಿಕ್ಕ ಒಬ್ಬ್ರ ಅಂತ ಹೇಳಮ್ಮ್ ನಾಶಗಳ ಮಾಡಿ ಜನಸಂಖ್ಯಾಗೆ ನಾವು ಕೆಲ್ಸ ಮಾಡ್ತೇವ ಮತ್ತೆ
ಹ್ಮ್ ಅದ ರೀ ಮತ್ ನಿಮ್ಮಿಂದ ಅವ್ರಿಗಿ ಹೆಲ್ಪ್ ಆಕೇತ್ರಿಯ ನಿಮ್ಗೂ ಚಲೋ ಆಕೇತ್. ಡಾಕ್ಟರ್ ನರ್ಸ್ ಸ್ಗಳಿಗುನು ನಿಮ್ಮಿಂದ ಹೆಲ್ಪ್ ಹಾಕೇತಿ.
ಹ
ಅದ ಚಲೋ ಅನಿಸ್ತ ಅವ್ರಿಗೆ
ಹ್ಮ
ಮತ್ತ ಹಂಗಿತ್ತ ಅಂದ್ರೆ ಫೋನ್ ಹಚ್ಚಿ ಬರ್ತೇವ್ರೀ ನಿಮಗ ಒಂದಿ ಅಡ
ಹಾ ಹಾ ಬರಿ ಬರಿ ಬರ್ರಿ ಬರಿ
ಅದ ಬ ಇದ ನಾವ ಫೋನ್ ಹಚ್ಚ್ರೇ ನೀವ್ ಅವ್ರದ ಇದು ಇದ್ದಾಗರಿ. ಫೋನ್ ಹಚ್ಚಿದ್ರ ಅಂತ ಅಂದ್ರ ನಾವು ಬಂದ ಇದು ಮಾಡಿ ನಮ್ಮವಾರದ ಕಾರ್ಡ್ ರೇಷನ್ ಕಾರ್ಡ್ ಅವ್ರ ಏನ ಹೇಳ್ತಾರಲ್ರರಿ. ಅವನ್ನ ತಗೊಂಡ ಬರ್ತೇವ್ರಿ ಅಲ್ಲಿ
ಹಾ ಆಯ್ತು.
ನೀವ್ ಹೆಂಗ್ ಆರಾಮದಿರಿ ನೀವ ಹ್ಮ್ ನಿಮ್ಮ ಮಳೆ ಅದು ಇಲ್ರಿ
ಏನ್ ಮಳಿನೇ ಇಲ್ರಿ ಎಲ್ಲಾ ಬಿತ್ತಿ ಬಂದಾರ ಜನಗಳು ಪಾಪ ರೈತ್ರು
ಹಾನ್ರಿ
ಮಳೆಗೆ ಬಂದವು ಮಳೆ ಇಲ್ಲ ಮಳೆ ಇಲ್ಲ ಅಂತ ಹೇಳಿ ಮಳನ ಕಾಯಕೊತಕೊಂಡ್ರ
ಹ್ಮ್ ಈಗ ಒಮ್ಮ ಹ್ಮ್ ಅದ್ರೀ ಒಮ್ಮೆ ಮಳಿ ಬರ್ಲಿಲ್ಲ ಅಂದ್ರೆ ಹಂಗ್ರೀ ಮಳಿ ಬರಾಕ್ ಕುಂತ ಅಂದ್ರೆ ಎಲ್ಲಾಳ್ಕೊಂಡ್ ಹೋಗಂಗ್ ಬರ್ತೈತ್ರಿ